ಹಾಲ್ಲ ಎಲ್ಲ ಎಂದಂದ ಲ್ಲಿದ್
ಆ
ಮತ್ತ ವರ್ಷ ಕ ಸದ ಮಾಡ ಎಏರಿ ಇಪ್ಪತ್ನಾಕ ಬಂದಂದು ಹೇಳುವರ ಮೂವೈ್ ಬಂದ ಮಾತ ಆ ಬ ಹ್ಮ ಹ ಜ ಹ ಹ ಏ ಮಾಡ
ಹ ಹ್ಮ ಎಷ್ಟನ ಕ್ಲಾಸ್ಿನ
ಹ
ಯಾರಲ್ಲ ಹರಿ ಇ ಪ ಪ ಹಾ ಐದ್ ಹತ್ತು ನಿಮಿಷ ಕಟ್ಟಾಗತಾನೆ ಹೋಗಂಗ ಎಲ್ಲನು ಹತನ ರ್ತಾ ಇಲ್ಲ ಕರೆಕ್
ಯಾರ ಅವಂದ ಕಕತಾನ ಫೋನ್ ಪೇಕ್ಕೋಗ
ಯಾವರ ವಚ ಪರ
ಅಪ್ಪದಾ ನ ಪೇಟೆಯ ದ ಹ ಯಾರೇ ಮಾಡಿದ ಹ ಇಲ್ಲದಲ್ಲ ಕಡಲಿ ಯಾವಲ್ಲೇ
ಹಂಗೆ ಅಂತಾರಂತ
ಇದೇ ಈಗ ಬಂದು ಹಳ್ ಮಾಡಿರ್ ಗೊತ್ತಾಗಬದು ಹಾಕ ಬರ್ತ ನೀನ್ ಮಾಡ್ತಾರಾರೆ ಹ್ಮಯ್ತ ಮಾಡ ಇದ ಅ ನಮ್ಮ ಯಾವ ಹ ನ್ನುರಾಕ ಇವತ್ತು ಯ ಏನ್ ಮಾಡ ನೀ ಮೂವತ್ತು ಬತ ಮೂವ ದಣ ಇಲ್ಲ ಚ ಬಂತ ಓಪನ್ ಮಾಡಬೇಕ ಇದು ಮೂರುನಿಗ ಇಂಟದು ನಾಲ್ಕ ಒ ಐದ ಆಗ ಬರ್ತ ಬ ಚ ನ ಹೊಟ್ಟ ವಿ ಆಕ ಜಮ ಪ ಒಂದಳ
ಮತ್ತೆ ಹೆಂಗ್ ನಿಮ್ದ
ಹ ಹಾ ಒಂಜಾನಸ
ಏ ಅದು ಕಟ್ ಮಾಡಿದಲ್
ತ್ತ್ ನೆಕ್ಲೆಸ್ ಏಂಗ ಕೈ ಹಾಕಲ್ಲ ಕುತ್ಗಾ
ಅದ ಕೇಳಕೊತಿನಿ ಔ ಮಾಡತ ಇನ್ನೊ ಏ ಆಮೇಲೆ ಆಗ್ತಾ ಇಲ್ ನೀವು ಫೋನ್ ಇದಲ್ಲ
ತೊಂತರ ಕಲಿತಲ್ಲಷ್ಟ ಅ್ಬಟ್ಟ ರ ತ ಒಲಕ್ಕೆ ಏ ಮಾಡ್ತಾರ ಉಂಟು ನಮ ತೋಕ ಸಲ್ಪಿಡ್ತಿರಲ್ಲ ನಮ್ ತೋಳ್ಕ ಸಮ ವ ರಶ್ಮಿ ಯಾರ ಇತ್ತು ಒಂತಾರ ನಾಕು ನಕ ಯಾಕ್ ಯಾವ ಪದ್ಧತಿ
ನೋಡ ನ
ಐದು ಏಳ ಎಂತ ಆ ಕ್ಲಾಸ್ ತಾರ ಮ ನಾಕು ಎಲ್ಲ ಸಾವ್ರತಕೋತಾರ ಬೇರೆ ಬೇರೆತ್ೊಂತತಾರ ಕ್ಯಾ ಪತ ಮಾಡತಾರ ಕನ್ನಡ
ಹ ವ ಸಮ ಯಾರ ರ ವ ಹ್ಮ ೌ ನ ಹ ನೀ ಹ
ಅದೇ ಅಫನ್ ಹಕ ಹ ಕ ಗಾಡಿ ಮ ಕ ಇಟುನಲ್ಲ ಅಲ್ಲನು
ಹಾ ಸುಂದ್ರಾ ನನಗ ಆರಾಮಿಲ್ಲ ಆರಲಲ್ಲ ಅಂದ್ರ ಯಾರಫೋನ್ ಹತ್ತತಾರಲ್ಲ ೋತ್ತ ಮಾತಾಡತ್ತ ಜಮಡ್ತ ಹಾ ಆ ಹ ಎರಡು ದಿನ ಲೇಟ್ ಬರ್ ಅಡ ಕಡೆ ಉಟ್ಕೋ ಯಾರ್ ಸೇರ್ತಾರ ಅವ್ರ್ಗೆ ಇಲ್ವಾ ಪಕ್ಕೀರ ಆಗಿಲ್ಲ ಮಾಡ ನೀ ಹೊರ್ಸ ಕುತ್ಕೊಂಡ್ ಹೋಗತ ಆತಿಲ್ಲ ಹಡುಗರುನಲ್ಲ ಆ ಮನತ ಮಾಡೋಗ ಮಂದ ಇ ಜಾಸ್ತಿ ಕ ಬ್ಯಾಟ ಒ್ರನಾ ಬಯ್ಯಾರ ನಿ ಬಯ್ಯ ಅವ್ರೇ ಆಯತಾರಲ್ಲಾ ನಾವಲ ಮಾಡಿದಾರಂಗ ಕಡಲ್ಲ ಚ ಂದ್ರ ಬ ಬ ಇಲ್ಲ ಮೂರ್ಗ ಬಪ್ಪ ಮತ್ತೆ ಹಲ್ಲ ದೇವ್ರಲ್ಲ
ಹ ಹೇಳ ನಾನು ನೋಡ ನೀನ್ ಚಪ್ಪಲಿ ಯಾಕ್ ಹಾಕಕಲ್ಲ ಯ್ದ ಹ ಬಾರ ಬ ಮತ್ತ ಇಲ್ಲ ತಾಕೊಳ್ಳ ಮ ಬ ಮ ಚ ಬ ಏನ್ ದೂರ ಅದ ಹೆಂಗ
ಮಾ ಬ ನಲ್ಲ ಆಯ ಶ ರ ಚಸಷ
ಳೋಗ ಮತ್ತ ಕಕ್
ಜಂತ ಹ್ಮ
ಹಣ ಇ ಇಲ್ಲಿ ಬರ್ಲಾ ಇಲ್ಲ
ಹಾ ಪಾರಂಪಾರಲ್ಲ ಬರ್ತಲ್ಲತ ಬ ಯಾರ ಯಾರಟ ಹೌದ ತಕಸ ಹೇಳ ನಿಮ್ಮ ಸಂತಾರ ಯಾಬಲ್ ನನ್ ಹ ಆಗ ತುಂಬ ಅಷ್ಟೆಷ್ಟ ಮಾಡ್ರಲ್ಲ ನಮ್ಮ ರಗ ಗಣ್ಣ್ಯನಟ ಆಟ್ಕಾಡಾರ ಯಾರು ಮಾತಾಡ್ತಾನಮ್ಮ ಅರೆ ರೈ ತಟಾಭಾ ಅ ಅವನಿದ್ದ
ಆಯ್ತು ಹೊಲಸ ಮಾತಾಡ್ರೆ ಆಟೆ ಒಂದು ಕಂಗ್ಬೂತ
ಹ
ನಾನ್ ಹೆಂಗ ಹೆಂಗ ಮಾತಾಡ ಇಲ್ಲಿ ಕುಂತ ಏೂರ ಇಪ್ಪತ್ನಾಕ
ಯ ಆಡ್ಂಟ
ಂಕನ ಇಲ್ಲ ಒಳಗನ್ ಂಗಳಕ್ಂತಾನ ಾನರು ಹಾ ಹ್ಮ ಸರಿ ತಂಗನಾ ಹ ೀಕ್ಷ ರಿಿದೀಕ್ಷ
ಓಟ ಕ ಓಟ ಯಕಡೆ ಪಡ್ಡ ರೆಡ್ ಎಜಾಗಲ್ಲ ಟ್ರಡಕ ನಿ ನಾಳ ಹಾಕತಾನದ ಯಾರ ಒ ತಾನ ಬರ್ ನೋಡ್ರ ಹದ್ ಹದಿನಂಟ ಹದಿನಂಟ ಒ ತಾನ ಆ ಇದತಂದ್ರೆ ರಿಸಲ್ಟ್ ಸೆಕೆಂಡ್ ಪಐ ಬಂತಂದ್ರ ಅವ್ರೇ ಬರ್ತಾರ ಮನಿಗ್ ಹಂಗ ನೋಡಿದ ಮನಗ್ ಬಂದು್ ಮಾರ್ಸ್ಕ ಅಂತ ಅವ್ರೇ ಬರ್ತಾರ ಏನ
ಂತತ್ಯಕ್ ಮ ಸರ ಅಪ್ಪಪ ಅದ ಹಋತಿಕ ರೇಡ್ಡಿ ಅದಲ್ಲ
ಲಾರ ಯಾರ ನಮ್ಮ ಬಂದಿದ್ರ ನಾ ಮತ್ತಂದ ಮಾಡಕ ನಿನ್ ಯಾಕ ಕಏಸ್ತಲ್ಲ ಒ್ ಗ್ರೂಪ್ ಅ ಹಾಕಿ ಲಿಂಕ್ಾಕಟ್ಟ ಮೆಂಬರ್ ಕಳ್ಸ ಮ್ಯಾನೇಜರ್ ಕಸ ನೀನ್ ಗ್ರೂಪ್ ಎರಡ್ ಮರ್ನ ಎ ನನ್ ನರ ಹಳೆ ಹಳ ಮುಟ್ಕ ಎ ಬಂದ ಅವ ಮ ಹು ಕ ಭ ಸಕಂಡ್ ಸಾಮಾನನ್ ಎಲ್ಲ ಎಾ ಎಲೆಕ್ಷನ್ ನಿ ನ ನ ತಾತ ಎ
ಹ ನೀ
ನನ ಕತಾ
ಯಾವಳ ಇಲ್ಲ ಎಕ್ಸಿಟ್ ಹೆಂಗನಪ್ಪ ಅ ಆ ನೀನ್ ಕೆಲ್ಸ ಇರ್ಲಿಕ್ ಆಯ್ತು ನಿಮ್ಮತ್್ ಜನ ಆಗ್ಲಂದ ಬಿಟ್ಟಬ ನ್್ರ ನಾನ್ ಆಗ ಕೊಡತ ಅಂಗ ಗ್ರೂಪಿಗೆ ನಾಪಾರ ಆ ಗಏನ್ ಮಾಡ್ಕಂತ ಬರಪರ
ಅದ ಒಳಗೈ್ತ್ರಿ ಅದಕ್ಕೆ ಕೆಜಿ
ಅವ ಏನ ಮಾಡಲ್ ಏ ನಂಬರ್ಯ ಇಲ್ಲ ಪಕ ಇಲ್ಲ ಪ ಬಲ್ಲ ಫ ಸಿ ಎ ಏನಮ್ಮ ಹೆಸರೇಕನ್ನು ನಸು
ಜೋ ಮಾಡ್ತ ಬರ್ನ ಬರ್ತ್ಂತ ಹೇಳ ಬ ಎತ್ತನರಪ್ಪಾರ ಬಿಟ್ಟ ಕರ್ಕೊ ತಂದ್ಬಿಟ್ಟೆ ಹೇಗ ಅಲ್ಲಿ ಊರು ಬರಕಂತ ಕರ್ಕೊ ಬಂದ್ರ
ಏನಗ್ ಯಾರ್ು ಕೂಡ ಆದ್ರರು ಮಾತಾಡ್ಬೋದು ಹ್ಮ್ ಹೆಂಗ್ ಫೋನ್ ನ್ ನಮ್ ಕಾಟ್ಯಾಕ್ ಲಿಸ್ಟ್ ಹಚ್ಬೇಕಾ ಹೆಂಗ್ ಹಚ್ಬೇಕುಲ್ಲೇ ಎಲ್ಲ ಯಾಪ್ನೆಲ್ಲಲ್ ಕಂಟಕ್ ಲಕ್ಷಣಗ್ ಬರಲ್ಲ ಹಗ ಎಲ್ಲ ಇ ಯಕ ನೀ ಕ ಆತಾ ಎಲ್ಲಿ ಬರ್ ಮಾಡಳಿಗಲ್ಲ ಕಾಯ್ತಿ ಎರಡು ನೂರು ರೂಪಾಯಿ ತಾವ, ಅದ
ಹಾ
ಹ ಹ್ಮ ಇ ಬ ಪ್ರಲ್ಲ ಆಯ್ತ ಆಯ್ಕ ಬಿಡ್ತಾರ. ೆ ಪ್ರಸಂಗ ಅಂದ್ರೆ ಜಗ್ಗಿ ಅಮೌಂಟ್ ಹಾ ಎಲ್ಲ ಯಾಗ ಬರಲ್ಲ ವತ ಆಲ್ಲ ಬಂದಾವ. ಏನ್ ಚ ಯಾಕ ಜಕ್ಕೆ ಬರಲಿಲ್ಲ ನ ಬಾಯಲೆ ಮಾತಾಡದ್ರ ಜಕ್ಕೆ ಬರಲ್ಲ ಹಿಂಗ ಮಾತಾಡ್ರ ಜಕ್ಕೆ ಬರ್ತಾವ. ಮಸುಲ್ಲ ತರ ಬ ನೋಡ್ಬಾ